ಹಾ ಹೇಳೇಬರು
ಅದೇ ಬರು ಏನೋ ನಿಮ್ಮ ಬಿಜಾಪುರದಾಗ ಸ್ವಲ್ಪ ಹೆಚ್ಚಿನ ಐತಿಹಾಸಿಕ ಸ್ಥಳಗಳಾವಂತಲ್ಲಾ ನಾವವು ಬರಕಂತ ಮಾಡಿದ್ದೀವಿ
ಹಾ ಬನ್ನಿ ಬನ್ನಿ ಬಂದ್ ನೋಡ್ಕೊಂಡ್ ಹೋಗ ಪ್ಲೇಸ
ಹಾ ಅ್ರ ಅದಕ್ಕೆ ನಮ್ಮಿಂದ ಒಂದು ನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಬಿಜಾಪುರ್ ಇಲ್ಲಿ ನಮ್ಮೂಊರಿಂದ
ಯಾವ್ದು ಮೂರು
ಇಲ್ಲಿ ಶಾಪೂರ್ ಬರುತ್ತೆ ಬ್ರೋ ಶಾಪೂರ್ ತಾಾಲೂಕದಾಗ ಬರುತ್ತ ಮ ಯಾದಗಿರಿ ಡಿಸ್ಟ್ರಿಕ್ ಹ ಡಿಸ್ಟ್ರಿಕ್ ಶಾಪುರ್ ತಾಲೂಕಲ್ಲಿ ಬರುತ್ತೆ ಒಂದು ನೂರು ನೂರ ಇಪ್ಪತ್ತೈದ್ ಕಿಲೋಮೀಟರ್ ಆಗತ್ತೇ ಬ್ರರು
ಹ್ಮ್
ಬರ್ಬೇಕಂದ ಮಾಡಿದ್ದೀವ ಸಂಡೆ ಎಲ್ಲ
ಹ ಹಾ
ಅಲ್ಲಿ ಗೋಲ್ ಗುಂಬಾಜು ಇಬ್ರಹಿಮ್ ರೋಜಾ ಬಾರ ಕಮಾನ
ಹಾ ಹಾ ಹಾ
ಅವೆಲ್ಲಾ ನೋಡ್ಬೇಕಂತ ಮಾಡಿದ್ದೀವಿ
ನೋಡ್ಕೊಂಡೋಗಿ ನೋಡ್ಕೊಂಡ ಪ್ಲೇಸ್ ರ ಚೆನ್ನಾಗ ಐತಿ ನೋಡ ನೋಡ್ಕೊಂಡೋಗ್ ಬನ್ನಿ
ಅದೇ ಬ್ರೋಬ ಸ್ವಲ್ಪ ಅಲ್ಲಿ ಹೆಂಗ ಹೆಂಗಿದೆ ಯಾವ್ಯಾವ ರೀತಿತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬರ್ತ ರ ನಂತ ಚ
ಹೌದಾ ಚೆನ್ನಾಗಯ್ತು ಬೆಟ್ರ ನಾವ್ ಅಲ್ಲಿ ನೀ ಬಂದ ಫೋನ್ ಕಾಲ್ ಮಾಡಿ ನಾವ್ ಬಂದ್ ಬಿಟ್ಟು ನಮ್ ನಿಮ್ಗ ಪ್ಲೇಸ್ ಎಲ್ಲ ಒಳ್ಳ ಒಳ್ಳೆ ಪ್ಲೇಸ್ ತೋರ್ಸ್ಕೊಂಡ್ ಹೋಗ್ತೀನಿ
ನೀವ್ ಒಟ್ಟ ಮನೇಲಿ ಇರ್ತೀರ ಅಲ್ಬ
ಹಾ ಮನೇಲಿ ಇರ್ತತಿ ನೀವು ಬ್ ನ್ ಮಾಡ ನಾ ಬ್ಬಿಟ್ಟೇಏ ನಿಮ್ ಕಕೊಂಡ ಹೋಗಿ ಪ್ಲೇ ತೋರಿಸತಿ ನೀ ಇದೇ ನೀ ಈ ತರದ ಈ ತರದ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಯಾವ್ದ ತೋಡ್ತಿದ್ರೆ
ಹಾ ಹಾ ಅದೇ ರೀ ಸ್ವಲ್ಪ್ ನಿಮ್ ಬಿಜಾಪುರ್ದ ನಿಮ್ ಒಳ್ಳೆ ಹೆಸರದಂತ ಕೇಳ್ಪಟ್ಟಿದ್ದೆ ಅದ ಅ ನಿಮ್ಗೆ ಹಚ್ಚಿದ ಸ್ವಲ್ಪ ಹಂಗೆ ಯತ್ನಾಳ್ಗ್ ಸ್ವಲ್ಪ್ ಭೇಟಿ ಮಾಡ್ಸ್ರ ಪಾಡಾತಿದ್ರಿ
ಓ ಹೊೋ ಹೌದಾ
ಸ್ವಲ್ಪ ಅವ್ರರು ನಾವ ಅವ್ರ ದೊಡ್ಡ ಅಭಿಮಾನಿರಿ ನಾವ್ ಹಿಂದ್ ಪರ ಹೋರಾಟಗಾರದಾಗ ಅವ್ರಿ ನಮ್ಗೆ
ಹ್ಮ್
ಅದಕ್ಕೆ ಸ್ವಲ್ಪ ಅವ್ರಗಿಟ ಮಾತಾಡ್ಸರ್ ಪಾಡತಿತ್ರಿ ನಿಮ್ ರೆಕಮಾಂಡ್ ಮೇಲ್
ಹ್ಮ್ ಹ್ಮ್
ಬರ್ತೀರಿ ನಾವವು ಒಂದ ಏಳ ಎಂಟು ಜನ ಇದ್ದೀವಿ ಕ್ರೃಷಿಯರಲ್ಲಿ ಬರ್ತೀವಿ ಒಂದ್ ದಿನ ಸಾಯಾಟರ್ಡೆ ಬರ್ತಿವಿ ಒಂದ್ ಒಿನ ಒಂಡ್ರಲ್ಲಕ್ ಹೋಗ್ತೀವಿ ಒಂದಿನ ಅಲ್ಲ ಆ ಸ್ಟಾಡಿ ಬೆಳಿಗ್ಗೆ ಮರುದಿನ ಬೆಳಿಗ್ಗೆಂತ ತ ಪ್ಲೇಸ್ ನೋಡ್ತೀವಿ ಆ ಶಿವಗಿರಿ ಒಂದ್ ಚೆನ್ನಾಗ ಇದೇ ಮತ್ತ ಗೋಳ ಗುಂಬಸ ಅಲ್ಲ ಎಲ್ಲ ಕ ಟೈಮ್ ಪಾಸ್ ಮಾಡಿ ಬರ್ತವ್ರು
ಹೌದಾ
ಹ್ಮ್ ಈಗ ನಮ್ಮ ಊರು ನಮ್ಮ ರು ಸುತ್ತಮುತ್ತದಲ್ಲಿ ಚೆನ್ನಾಗಿರ ಪ್ಲೇಸ್ ಅಂದ್ರೆ ಈಗ ಅದೊಂದೇ ಈಗ ಜಾಸ್ತಿ ದೂರನೂ ಇಲ್ಲ ಅಷ್ಟೇ ಒಂದ್ವರೇಜ್ ಎಲ್ಲ ಐ ಮತ್ತ ಪೂರಾ ಈಗ ಬೇರೆ ಕಡೆ ಹೋಗ್ಬೇಕಂದ್ರೆ ಅಮೌಂಟ್ ಜಾಸ್ತಿ ಆಗತ್ತೆ
ಹಾ ಜಾಸ್ತಿ ಆಗತ್ತೆ
ಅದಕ್ಕೆ ಸೋಸಮನೆ ಯಾಕೆ ಅಷ್ಟೆಲ್ಲ ಇಲ್ಲೇ ಬಿಜಾಪುರ್ ಚೆನ್ನಾಗೈತಲ್ಲ ಅಂತ ಈಗ ನೋಡ ಇಲ್ಲ ನಾವು ಒಂದ್ಸಲೆಯಿಂದಾನ
ಹ್ಮ್
ನಿಮ್ ರೆಕಮೆಂಡ್ ಮೇ ಎತ್ನಾಳಗ ಸ್ವಲ್ಪ ಮಾತಾಡಿಸ್ದಂಗ ಆಗುತ್ತೆ ಎಲ್ಲ ಪ್ಲೇಸ್ ನೋಡ್ದಂಗ ಆುತ್ತೆ ಒ ದಲ್ಲಿ ಮಜಾ ಮಾಡ್ದಂಗನ ಆಗುತ್ತೆ
ಹ್ಮ್
ಒನಲ್ಲ ಅಮೌಂಟ್ ಎಷ್ಟು ಅದ ಕೇಳಿದೆ ನೀವು ಹೋಗಿರ ನಾನ
ಹ್ಮ್ ಹ್ಮ ಹೋಗಪ್ಪ ಐನೂರ ತೊತ್ತ್ತ ರೊಂಬತ್ತ ಏನ ಐತಿ ಆರುನೂರು ರೂಪಾಯಿ ಸುದ್ದು ಕೊಡ್ಬೇಕು
ಐನೂರ ತೊಂಬತ್ತದಣ ಚಿಕ್ಕವರ್ರ್ಲಿ ದೊಡ್ಡವ್ರ ಇಲ್ಲಿ ಮುಂಜೆ ಹತ್ತಕ್ ಒಳಕ್ ಹದ್ರೆ ನೀವು ಯಾವಾಗನೋ ನಿಮ್ಮ ಮನ್ಸಿಗೆ ಬಂದಾಗ ಹೊರಗ್ ಬರ್ಬಹದು ಐದು ಗಂಟೆ
ಹಾ ಐದ್ ಗಂಟೆಗ ಫ್ರೀ ಒಳಗೆ ಏನು ಮತ್ತೆ ಮಧ್ಯಾಹ್ನ ಬೇರೆ ಊಟ ನಿಮ್ದು ಬಿಸಿ್ ಊಟ
ಅವ್ರೇ ಕೊಡ್ತಾರಣ್ಣ ಅದೇಣ್ಣ ನಾವು ಈ ಮೊನೆೆ ಕಿಲಿಗೆ ಹೋಗ ಗುಲ್ಬರ್ಗಕ್ ಹೋಗಿದ್ವಿ ಅಲ್ಲಿಣ ಮಧ್ಯಾಹ್ನ ಊಟ ಇಲ್ಲ ನಂಗೆ ಆ
ಓಹೋ ಅಂದ್ರೆ ನಂಬಲ್ಲಿ ಒಂದು ರೂಪಾಯಿ ಕಮ್ಮ ಅಷ್ಟೆ ಆರ್ನೂರು ರೂಪಾಯಿ ಅಷ್ಟ ಅಂದ್ರೆ ನಮ್ದು ಕರೆಕ್ಟಾಗಿ ಊಟ ಬೇರೆ ಇದೆಯಲ್ಲ
ಹಾ ಊಟ ಕೊಡ್ತಾರ ನಿಂಬಲ್ಲಿ ಚೆನ್ನಾಗಿದೆ ಸ್ವಲ್ಪ ದೊಡ್ಡದನ್ ಇದ ಅಣ್ಣ ಇಲ್ಲಿ ಕಲ್ಬುರಿಗ್ ಚಿಕ್ಕ ಇದೆ ಜಾಸ್ತಿ ಸ್ವಲ್ಪ ಒಂದಿಷ್ಟ ಐಟಮ್ಸ್ ಕಮ್ಮಿದ್ದು
ಹ್ಮ್
ಅಂದರುನು ಆರ್ನೂರು ತಗೊಂಡಿದ್ರು ಊಟ ಗೀಟ ಎಲ್ಲಾ ನಮ್ ಕಡೆನೆೇ
ಹ್ಮ್
ಈಗ ಇಲ್ಲ ಆದ್ರೆ ಊಟ ಗಿಟ ಎಲ್ಲಾ ವೆಜ್ ಅಂದ್ರೆ ವೆಜ್ ನಾನ್ ವೆಜ್ ಅಂದ್ರೆ ನಾನ್ ವೆಜ್ ಕೊಡ್ತಾರ ಅಂತ ಅದಕ್ಕೆ ಸ್ವಲ್ಪ ಇಲ್ಲೆಲ್ಲ ಸ್ಪೆಷಾಲಿಟಿ ಬಾಳ ಅದ
ಹ್ಮ ಹೌದೌದು ಎಲ್ಲಿ ನೀನ್ ಚೆನ್ನ್ ಬಿಟ್ರಿ ನೀ ಯಾವ್ದ್ ಬೇಕತ್ ತಿನ್ನು ಅಲ್ಲಿ ಇರ್ತಾಯತಲ್ಲ ನಿಮ್ ಯಾವ್ದ ಇಷ್ಟ ಬಂದದ್ ನಿಂತತಿನಿ ನೀನ್ ಯಾವ್ದು ವಜ್ಜ ಅ ತಿ ನಾಲ್ ಜ ನಾಲಜ್ಜ ಯಾವ್ದ ಅಂತ ತಿನ್ ನಿನ್ಗೆ ಇಷ್ಟ ಬಂದ್ದು
ನಡಿದ ನನ್ಬ್ರ
ಸರಿ ಹೋಗಿದ್ದಿಪ್ಪ ಅಲ್ಲಿ
ಹಾ ತುಂಬಾ ಮಜಾ ಬರುತ್ತಲ್ಲಬ್ರು
ಅಯ್ ತುಂಬಾ ಮಜಾ ಬೇಕಾದ್ರೆ ನಿಮ್ ಹುಡುಗ ಹುಡುಗಿಯರು ಬೇರೆ ಇದಾರೆ ನಿಮ್ ಲೈನ್ ಬೇರೆ ಉಡ್ಬಹದು ಇಲ್ಲ ಆ ಕಡೆ ಆ ಕಡೆ ಹೆಂಗಂದ್ರೆ ಆ ಅಲ್ಲ ಬಿ ಆ ಆಲ್ಮೋಸ್ಟ್ ಹೆಂಗಂದ್ರೆ ಆ ಕಡೆ ಯಾವ್ದದು ಶಾಪುರ್ ತ ಶಾಪುರ್ ತಾಲೂಕಾ ನಿಮು ಹಳ್ಳಿ ಕಡ
ಹಾ ಹಾ
ಸ್ವಲ್ಪ ಒಂದು ನಾಲ್ಕದು ಒಂದ ಒಂದ್ ದಿನ ಹೋದ ವರ್ಷ ಹಚ್ಚ ವರ್ಷ ಬಂದಿದ್ರು ಎಲ್ಲಾ ಇಲ್ಲೇ ಶಾಪ ತಲ್ಕ ಅವ್ರ ಎಲ್ರು ತುಡುಕ್ ನನ್ನ ಮಕ್ಕಳು ಹಿಂಗ ಆ ಹಡುಗಿರು ಚುಡ ಚಂದ ಹೋಗ್ತಿದ್ ಅವ್ ಅದ
ಹ ಆರ್ಬಿಡು ಹಂಗಿಲ್ಲಾ ಅನ್ಬಿಡ್ ನಮಮ್ಮವ್ರ ಹಂಗೆ ವಾದೆ ಕೆಲ್ಸ ಮುಗ್ ಬರತ್ತತ್ ಕೆಪಾಸಿಟ ಆ ನಮ್ಮ ಹುಡುಗರು ಬಲ್ಲಿ ಆದ್ರೆ ನಾವ ಹಂಗ ಮಾಡಲ್ ಸುಮ್ನೆ ವಾದಲ್ಲಿ ಬಂದಲ್ ಯಾಕ ಅವ ಚೆಲ ಸರಿ ಕಾಣಲ್ಲಂತ ಕೆಟ್ಟಚ್ಚು ಅಂತ ಕಿತಪತಿ ಮಾಡಕ್ ನಂಬರ್ ಒನ್ ನೋಡಬರು ನಮ್ಮ್ ಕಡೆ ಎಲ್ಲ ಜ ಇನ ಇನ್ನ ಏನೋ ಓದ ಅಂದ್ರೆ ಓದಲ್ಲ ಸಾಕ್ಷರತೆ ಪ್ರಮಾಣದಾಗತಿ ಇನ್ನು ಕೆಳದ ಇರ್ತಿ ಹೊಡದಾಡದು ಬಡದಾಡೋದು ಅವ್ರಗ್ ಏನನ್ ಮಾಡೋದು ಲಗಡ್ ಮಾಡದ್ರ ಈಗ ನಮ್ದ ಜಿಲ್ಲೆನ ಪಸ್ಟ್ ಹಾ ಒನ್ ನಂಬರ್ ಲ್ಲೆ ಹೊಟ್ಟೆ ಹೇಳ್ಕೊಬೇಕಾದ್ರೆ ಊದದ್ರ
ಏನ್ ಇ ಏನ್ ಮಾಡ ದುಡ ಆಮೇಲೆ ದುಡ್ಯದ ಒಂದ ಇನ್ ಇಲ್ಲ
ದುಡದ ಇಲ್ಲ ದುಡದ ಇಲ್ಲ ಏನಾ ಇಂಗ ಯಾವಾಗಾನ ಒಂದ ಒಂದ್ನ ಹೊಲ್ಕ್ಕ ಹಯ್ವ ಅಂದ್ರ ವಾರ ಅದನೇ ಹೇಳದು
ಏನ್ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಸ್ಟೋರಿ ವಾಟ್ಸಪ್ ಅಲ್ಲ ಸ್ಟೋರಿ ವಾಟ್ಸಪ್ ಅಲ್ಲಿ ಬೇರೆ ಹಾಕಂತರ್ಗಳ್ತಾರಲ್ಲ
ಹಂಗ ಯಾವ್ತನ ವಾಯ್ದ್ ಒಂದ್ ದಿನ ವಾರ ತುಂಬಾ ಸ್ಟೋರಿ ಹಾಕದಣ್ಣ ವಾರದಾಗ ಹೋಗೋದ್ ಒಂದ್ ದಿನ ವಾರ ತುಂಬಾ ಸ್ಟೋರಿ ಹಾಕದು
ಹ ರೈತನ ಮಗ ಹಂಗ ಹಂಗ ಹಿಂಗಂತ ಪೋಸ್ಟ್ ಕೊಡ ಕೊಡದು
ಹಂಗೇನ ಇಿಲ್ಲಣ್ಣ ಎಲ್ಲಾರ ಆ ರೈತಿನ ಇರಲ್ಲ ಕರೆಕ್ಟ್ ಆಗ ಇರ್ತಾರೆ ಬಟ್ ಅಂದ್ರನು ಈಗ ಈಗ ಅ ಕದಾಗ ಜಾಸ್ತಿ ಹಾಕೊಂತಾರ ಅಣ್ಣ ಅಂತಾರ
ಹಾ ಹ ಹೌದೌದು
ಬಾಳ ಜನ ಆಕೊಂತಾರ ಈಗ ಒಬ್ರು ಇಬ್ರಲ್ಲ ತುಂಬಾ ಜನ ಆಗಾಕ ಕುಂತಾರ
ಹ ಹೌದೌದು
ಕಿಡಿಗಾಡಿಗಳ ಅಯ್ಯವ ಮೊನ್ನೆ ದಾಂಡೇಲಿಗ್ ಹೋಗಿದ್ವಿ ಅಲ್ಲೇ ಒಂದ್ ಲಿಗಾಡ್ ಮಾಡಿಬಿಟ್ಟಿದ್ದ ನಮ್ ದೋಸ್ತ್
ಏನ್ ಮಾಡಿದ್ದಪ್ಪಾ
ಹ್ ಯಾವ್ದೋ ಒಬ್ಬಕ್ ನೋಡ್ಯನ ಹುಡ್ಗಿಗನ ಹೋಗಿ ಏನ ಏನೋ ಅಂದ್ಬಿಟ್ಟನ್ ಸಿಕ್ಕಂಗ ಅವ್ರ ಮೊದ್ಲೆೇ ಸಿಟಿ ಜನ ಅವ್ರಲ್ಲಾ ಅವ್ರ ಮನೆಯವರ್ಗೆ ಹೇಳಿ ಯಾರೋ ಒಡಕೆ ಕರ್ಸಬಿಟ್ಟಿದ್ರು ಅವ್ರು ಮತ್ತೆ ಆಮೇಲೆ ಈ ಕಡೆ ನಮ ಬ್ರದರ್ಸ್ ಇದ್ರರು ಅವ್ರ ಹಂಗಿಂಗ ಹೇಳ್ಕೊಂಡು ಬಿಡ ಸೇ ಬಂದ್ರು ಅಷ್ಟ್ ಮಾಡಕ ಅರ್ಧ ದಿನ ಟೈಮ್ ವೇಸ್ಟ್ ಆಯ್ತು ನಮಗೆ
ಹ ಯಯೋ ಹ
ಅವ ಮೊದ್ಲೆೇ ಒಂದ್ ಇಬ್ಬರು ಮೂವರ್ ಕೆಟ್ಟ ಕುಡ್ಸ್ಳ ಮಕ್ಕಳ ನಮ್ ಗ್ಯಾಂಗ್ನ್ಂಗ ಅದಕ್ಕೆ ನಾವು ಡ್ರಿಂಕ್ಸ್ ಮಾಡದೆಲ್ಲ ಕುಡುದ್ರ ಅಂದ್ರೆ ಆಯ್ತಣ್ಣ ಮುಗಿಯತ ಅವ್ರು ಏನ್ ಕೆೇಳದೆ ಎಲ್ಲ ನಾ್ ಮಾತ್ ಕುಡುದ್ರ ಅಂದ್ರ ದಾರಿಿಗೆ ಯಾವ ಒಂಟ್ ಅಂದ್ರ ಇವನಿಗೆ ಒಡೆಮನಂದನ್ ಒಡೆಮ ಒಡೆಮ್ಮ ಒಡೆಮ್ಮ ಈಗ ಯಾವದ್ರ ಮೋರಮ್ಮನ್ ಬಂದರಣಾುಲ್ಲು ಮಜ್ ಈ ನಮ್ಮ ಮುಡುಗರ
ಹ್ಮ್
ಅಂಗ್ಡಿ ಫಲ್ತ್ ಎಿ ಟೈಮ್ ಓಪನ್ ಇರ್ತಾವ ಕುಡಿಯೋದು ಬರೋದು ಹೆಂಗ್ ಬ ಹಂಗ ಹೊಡ್ಯಾಡದು
ಮಾಡ್ಬೇಕಪ್ಪಾ ಅಲ್ಲೇ ಊರ ನಿಮ್ ನಿಮ್ ಊರಂತನ್ ಮಾಡಿದ್ರೆ ಯಾರ ನನ್ಕಲ್ಲ ನಿಮ್ ಊರ ಆಗತ್ತಲ್ಲಾ ಏ ಏ ಅಂದ್ರೆ ಸುೀರ್ತ ನಿ
ಹಾ ಬೇಲವರರು ಬಂದಾಗ ಒಡದ್ ಕಳಸ್ತಾರಣ ಅದನ್ ಬರ ಬಬರಿ ಅದಣ ನಿಮ್ಮ್ತ್ ಆದ್ರ ನಮ್ಮ್ ಹುಡುಗರು ಅರ್ಥ ಮಾಡ್ಕರಣ್ಣ ಹಂಗೇನೆಲ್ಲ ಒಂದ್ ಇಬ್ಬರೇ ಆರೋಣ ಒಂದು ಹತ್ತನಡ್ದ ಜನದಲ್ಲಿ ಇಬ್ಬ್ರೇ ಆ ರೀತಿ ವರ್ತಿಸೋದು ಉಳಕಿದಾರೇನ ಅಷ್ಟೆ ಎಲ್ಲ ನಾಲೆಜ್ ಜಾಸ್ತಿನೇ ಅದು ಒಂದಿಬ್ಬರು ಒಂದ್ ನಾಲ್ಕಕ್ ಜನ ಹಂಗೆ ಓದವ್ರಲ್ಲ ಪಷ್ಟಾರಣ ನ ನೈಂಟಿ ಸೆವೆನ್ ನೈಂಟ ಏಟ್ ಎಲ್ಲ ಮಾಡಿದಾರ ಟೆಂತ್ ಬ್ಯಾಚ್ ನಾಗ
ಮಾಡ್ದ್ರೆ ಮತ್ತೆ ಇವಾಗ ಹಿಂಗ ಮಾಡ್ತಾರ
ಹಿಂಗ ಮಾಡತಾರೋಣ ನವು ಏನ್ ಮಾಡಕ್ ಬರದು ಅ ಈ ಒಂದ ಒಬ್ಬನಿ ಬೇಕಪ್ಪ ಎಲ್ಲಾ ಕುಡಿಯದ ಕಲ್ತ್ ಸಿಗ್ರೇಟ್ ಸೇದ ಕಲ್ಸುಟ್ಟ ನ್ಣ ಪೂರ ಉಡರ್ ಆಗಿಟ್ಟಾನಿ
ಯಾರ ಅವ್ರರು
ಚಲೋ ಹುಡುಗ ಸತ್ಯನಾ್ ಆ್ಯಾನ
ಅಯ್ಯೇ ಲವ್ಗೋಸ್ಕರ ಲವ್ದ ಆಗಿದೆ
ಹಾ ಸುರೇಶ್ ಅಂತಣ್ಣ ಅವನ ಹೆಸರು ಏನ್ ಮಾಡಕ್ ಆಗಲ್ಲಣ
ಇ ಒಳ್ಳ ಹುಗವ ಬ್ರೇಕಪ್ ಆಗಿ ಹಿಂಗ
ಹಿಂಗಗ ನೋಡೋಣ ನೈನ್ಟಿ ಸೆವೆನ್ ಆಗ್ಯದಣ್ಣ ಟೆಂತ್ ರಿಸಲ್ಟ್
ಓ ಹ
ಈ ಸೆಕೆಂಡ್ ಪಿಸಿಿಗೆ ನೂರಕ್ ನೂರ್ ಮಾಡ್ತಾನ ಅಂತ ಅಂತಿದರು
ಹಾ ಇವಾಗ ಹಿಂಗ ಮಾಡ್ಕೊಂಡು ಕುಂತಾನೆ
ಇವಾಗಿದ್ರೆ ಹಿಂಗ್ ಮಾಡ್ಕೊಂಡ ಕುೂಂತತಾನ ಈಗ ಪಾಸ್ ಆತಾನ ಇಲ್ಲ ಅಂತಾರಣ ಕಾಲೇಜಕ್ ಹೋಗ ಅಂದ್ರ ಬರ ಶ್ಯಹಪುರ್ ಬಸಡ್ಗ ತ ತಿರುಗಾಡ್ತಾನ
ತಿರ್ಗಾ ಆಡ್ತಾನ ನಿನ್ ಬಸ್ತಗ್ದ
ಮನೆಗ್ ಏನಾನ ಒಂದ್ ಹೇಳ್ ಬಂದ್ ಆಯ್ತಿ ಈ ಕಡೆ ಬ ಸ್ಟ್ಯಾಂಡ್ ಇಲ್ಲ ನಮ್ ಶಾಪುರ್ ಗುಡ್ಡ್ದಾಗ ಬೆಟ್ಟ ಅದಣ ಬುದ್ಧ ಮಕಾಯ ಮಲಗಿದ್ದ
ಒಂದು ಕೇಳ್ಪಟ್
ಹಾ ಅಲ್ಲೇ ಅಲ್ಲಿ ಹೋಗಿ ಮಜಾ ಮಾಡ್ಕಂತ ಕುಂತ್ ಬಿಡ್ತಾಳೆ
ಹಾ
ಅಂತ ಜನ ಅದಣ ನಮ್ ಕಡೆ ನಿಮ್ ಕಡೆ ಎಲ್ಲಾ ಕರೆಕ್ಟ್ ಆಗಿ ಹಾಸ್ಟ್ಲ್ ಗಿಟ್ಲು ಸ್ಪೆಷಲಿಟಿ ಇರ್ತದಣ್ಣ ನಮ ಅಷ್ಟ ಅಷ್ಲ ಫೆಲಿಟಿನ ಇರಲ್ಲ ಆಯ್ತು ಹುಡುಗರು ಹೋದವ್ನು ಇರಲ್ಲಣ ಜಾತಿ
ಏ ನಿಮ್ ಊರ ಏನ ಆಸ್ಲು ಅಲ್ಲಾ ನಿಮ್ದು ಶಾಪುರಸ್ಲ್ ಅ ವೈರಲ್ ಆಗಿತ್ತು ಮೊನ್ನೆ ಏನೊ
ಹಾ ಅದೇ ಅದೇ ಅಣ್ಣ ಅದ ಅಂಬೇಡ್ಕರ್ ನಿಗ ಹಾಸ್ಟ್ಲ್ ಅದು ಏನ್ ಸ್ವಚ್ಛತೆನೇ ಇಲ್ಲ ಅಣ್ಣ. ಒಂದು ಕುಡಿಯೋ ನೀರಿನ್ ಕೊರ್ತೆನ ಆದ ಊಟ ಸರಿಯಾಗಿ ಮಾಡಲ್ಲ.
ಹಾ
ಅದು ಯಾರು ಹೇಳಿದ್ರು ಕಾಣಸ್ ಒಗ್ಗಡರು ಆರ ಎಮ್ ಎಲ್ ಎ ಅವ್ರು ಏನ್ನು ಜಾಸ್ತಿ ಮಾಡೋದೇ ಇಲ್ಲಣ್ಣ. ಎಲ್ಲಯೋ ಒಂದ್ ಮಾಡೋದು ಆಯ್ತು ಹಾಗೆ ಬಿಡೋದ ಅದ್ ಯಾವ ಒದ್ದ ಒಂದು ಹತ್ ಇಪ್ಪತ್ ಮಂದಿ ಕೈಯಗ ಇರ್ತಾರ ಅವ್ರ ಕೈಯ ಪೋಸ್ಟ್ ಬಿಡಸ ಬಿಡೋದ್ ಆ ಕಡೆ. ಒಂದು ಒಂದ್ ಊರಾಗನ ನೀವು ನೋಡ್ಬೋದಣ್ಣ ಈ ನಮ್ಮ್ ಊರಲ್ಲೆಲ್ಲಾ ರಸ್ತೆಗಳೆಲ್ಲ ಹೆಂಗ್ ಹೆಂಗಂದ್ರ ಒಂದ್ ಅರ್ಧ ಗಂಟಾ ಬೇಕದ ಐದ್ ನಿಮಿಷ ದಾರಿಗೆ.
ಅಲ್ಲ ನಿಮ್ ಎಮ್ಮೆಲೆ ಹೇಳ್ಬೇಕಪ್ಪಾ.
ಏನ್ ಹೇಳ್ತಿರಣ್ಣ ನಾವ್ ಅಷ್ಟೇ ಹೇಳ್ಬೇಕತ್ ನಮಮ್ಮ ಊರನವರು ಹೇಳಲ್ಲ ಊರನವರ ಕೈ ಜೋಡ್ಸಿರ್ತಾರ ಅವರ್
ಹಾ
ಅದ್ಕಾಗಿ ನಾವ್ ಏನ್ ಹೇಳಕ್ಕೆ ಹೋಗಲ್ಲ ಸುಮ್ನೆ ನಾವು ಚಿಕ್ಕ ಮಕ್ಳು ಅನ್ನಕ್ ಏನ್ ಡಿಗ್ರಿನೇ ಮುಗ್ ಸಿ ನಾವ್ನು ಯುವಕ್ರ ಅಂದ್ರನು ಸುಮ್ನೆ ಯಾಕಂತ್
ಇಲ್ಲ ಮಾಡ್ಬೇಕಲ್ಲಾ ಇವಾಗ ಹೆಂಗಂದ್ರೆ ಇವಾಗ ನಿಮ್ ಡಿಗ್ರಿ ಮುಗತ್ತಪ್ಪ ಹೆಂಗ ಕಂಪ್ಲೀಟ್ ಆಗಿ ಹೋಗ್ತಿವಿ. ಇನ್ ಎಸ್ ಹಿಂದ ಬರ ಹುಡುಗದ ಹೆಂಗ ಮಾಡ್ತಿೀ ಅದು ಯೋಚನೆ ಮಾಡಿ
ಅದು ಅವ್ರಗ್ ಬಿಟ್ಟದಣ್ಣ ನಾವು ಹೇಳಷ್ಟ ಹೇಳಿ ಹೆಂಗು ಕಷ್ಟಪಟ್ಟು ಒಂದು ಮೂರ್ ಬಸ್ ಬಿಡಸಿವಣ ನಮಮ್ಮ ಶಾಪುರ್ ತಾಲೂಕ ಅದಂದ್ರೆ ನಮಗ್ ಬಸ್ ಬಿಡಕೆ ಎಷ್ಟ್ ದಿನ ಆಯ್ಯದಂಜಣ್ಣ
ಹಾ ಅಂದ್ರೆ ನಿಮ್ ಊಗ ಬಸ್ ಅನ್ಕೊಲ್ಲಕಿಲ್ಲೆನು ಇದ್ದಿಲ್ಲೇನ
ಐದ್ ಆರ್ ದಿನಣ್ಣ ಬ್ಯಾಕ್ ಟು ಬ್ಯಾಕ್ ದಿನಾ ಬುಡ್ಲಾರದಂಗ ಹೋಗಿವಿ ಶಾಪ್ ಪುರ್ಕ ಅಂದ್ರನು ಬಸ್ ಬಿಟ್ಟಿದ್ದಿಲ್ಲ ಹೆಂಗು ಮತ್ತ್ ಲೆಟ್ರ ತಂದು ಎಪ್ಪ ಬಹಳ ಕಷ್ಟಪಟ್ಟ ಮೇಾಲ ಬಿಟ್ಟಾರಣ್ಣ ಅದೇ ಅವ ಎಮೇಲೆ ಒಂದ್ ಮಾತ ಹೇಳಿದ್ರರು ಒಂದೇ ದಿನಕ್ಕೆ ಬರ್ತಾನೆ ಹೇಳಲ್ಲ ಅವ್ರಲ್ಲಾ
ಹ
ಸುಮನೆ ಯಾಕ್ಮ್ಗೆ ಯಾಕ್ ರಿಸ್ಕ್ ಅವ್ರು ಹೆಂಗಾನ ಡಾಡ್ಲ ಅಂತಾರಣ ಅವ್ರು ತಲಿ ಕಡಸ ಎಲ್ಲ ಓಟ್ ಹಾಕಕ್ ಅಷ್ಟೇ ಬರ್ತಾರೆ ಜರ್ಮನಿ
ಹಾ ಹಾ ಅಂದ್ರೆ ಏನ್ ಆತಿದ್ದಾಗ ಆತ ಮರ್ದನಂತ ಇದೇ ತರಾನ
ಹಾ ಅದೇ ಅದೇ ತರ ನಾನನ್
ಹ ಮಾಡ್ಬಾರ್ದು ಏನ್ಗೆ ಚೆನ್ನಾಗಿ ಹೆಂಗ್ ಓಟ್ ಹಾಕ್ಸಿದ್ರೆ ಹಂಗ ಬಂದು ಅವ್ರಿಗೆ ಜನಗಳಿಗೆ ಏನ್ ಸೇವೆ ಮಾಡ್ಬೇಕಪ್ಪ ಬಂದ್ಬಿಟ್ಟು
ಹಂಗಿಲ್ಲ ಅಣ್ಣ ನಮ್ ಕಡೆ ಈಗ ನಮ್ ಯಾದಗಿರಿ ಡಿಸ್ಟ್ರಿಕ್ದಾಗ ಆರ್ ತಾಾಲೂಕ್ ಕಣಣ ಈ ಗುರುಮೆಟ್ಕಲ್ ಶಾಸ್ ಶಾರಗಡ ಕಂದಕೂರು ಅವ್ರೊಬ್ಬರು ಬಿಟ್ಟ್ರ ಉಳಕಿದಿದ್ದಾರೆ ಎಲ್ಲ ಅನ್ಯವಾಗಿ ಏ ಇನ್ನೆ ಇನ್ನ ಕಲಾ ಸಂಪಾದನೆ ಮಾಡ್ತಾರೆ
ಅವ್ರ ಹೆಂಗಂದ್ರೆ ಜನಗಳ ಸೇವೆ ಮಾಡ್ಬೇಕ ಜನಗಳಿಗೆ ಬರವ್ರಿಗೆ ಸೇವೆ ಮಾಡ್ಬೇಕು ಅಂದ ಅವ್ರ ಅಂತಾರೆ
ಹಾ ಅವ್ರ ಅಂತಾರ ಅವ ಶ ಕಂದಕೂರ್ ಪಾಪ ಅವ್ರ ನಮ್ಮ ಜಿಲ್ಲೆಗ ನಮ್ಮ ತಾಲೂಕ ನಿಂತ ಇನ್ನ ಎಷ್ಟೋ ಹೆಮ್ಮೆ ಇರ್ತ
ಮತ್ತೆ ಇನ್ನೊಂದು ಕೇಳ್ದ ಇನ್ನೊಂದ ಕೋಳಿವಾಡ ಬಸವರಾಜ್ ಪ್ರಕಾಶ್
ಯಾರಣ
ಕೋಳಿವಾಡು ಪ್ರಕಾಶ್ ಅಂತ ಆದ್ರೆ ಅವ್ರು ಇವರು ಇರ್ತಾರೆ ನೋಡಿ ಇರು ಅಂಬರೀಶ್ ಅಂದ ಇರ್ತಾರೆ ನೋಡರು ಸ್ಟೇಟಸ್.
ಹಾ ಹಾ ಹ ರಾಣೆ ಬನ್ನೂರು ಶಾಸಕ ಅವರು ಚನ್ನಂಗಿದ್ದಾರೆ.
ಹಾ ಕೋಳ್ಬಡ ಅವ್ರು ಹೆಂಗಿರ ಅವ್ರರು ಎಷ್ಟು ಒಳ್ಳೆ ಕೊಡ್ತಾರಲ್ಲಾ .
ಅಂತವರೆಲ್ಲಾ ನಮ್ ಕಡೆ ಬರಲ್ಲಣ ಇಲ್ಲಿ ನಮ್ಮವರಲ್ಲಿ ಬರೀ ಇವರೇ ಮಾಡ್ತಾರೆ. ಅವ್ರು ಚೆನ್ನಾಗಿದ್ದಾರೆ ಅವ್ರು ರಾಣೆಬೆನ್ನೂರಲ್ಲಿ ಎಲ್ಲಾ ಅಭಿವೃದ್ಧಿ ಮಾಡಿದ್ದಾರೆ.
ಹಾ.
ಅವ್ರಷ್ಟು ಇಥ ನಮ್ಮರು ಇಲ್ಲಿ ಇವ್ರಿಗೆ ಅಷ್ಟು ಬರಲ್ಲಣ್ಣ ಅವರೇ ಬೇರೆ ಇವ್ರೇ ಬೇರೆ.
ಅಲ್ಲಾ ನಿಮ್ ಕಡೆ ಜನ ಹ ನಿಮ್ ಕಡೆ ಜನಗಳ ಹೆಂಗಂದ. ಏನ್ ಚಿಕ್ಕತ್ ಅಂದ್ರೆ ಏನ್ ಬಂದೋರ್ದ ಏನು ತಂತ. ತಿನ್ಕೊಂಡ್ ಬಿಡ್ತಾರೆ ಆಮೇಲೆ ಅವ್ರಿಗೆ ಕೊಡಕ ಏನಿಲ್ಲ.
ಏ ಏನಿಲ್ಲ ಹಂಗ್ ಕೊಡಲ್ಲಣ ಓಟಿದ್ದಾಗ ಒಂದ್ ಎರಡ್ ದಿನ ಬಜ್ಜಿ ನಷ್ಟ ಮಾಡ್ಸ. ಸದ ಆಯ್ತ ವೋಟ್ ಹಾಕ್ಸ್ಕೊ ಬಿಡೋದ ಏನಾದ್ರು ಗುಳಿಗೆ ಹಾಕಿ.
ಅದು ಬೇರೆ ಇದೊಂದು ದಾರು ಬೇರೆ ಬಂದೈತಲ್ಲ ದಾರು.
ಹ ಹಂಗ ಹಂಗ್ ಕೊಡ್ಸಿದ್ರ ನಮ್ಮ್ ಮದ್ಲೆ ಹಳಿ ಜನ ಮುಗ್ದ ಕುೂಡಿದ್ರ ಅಂದ್ರೆ ಆಯ್ತಣ ಆಯಕ್ ಬಿಡ್ತಾರ.
ಹ ಕುಡುತಿಸ ನಶೆಯಲ್ಲಿ ಏನೇನು.
ಜಗಳಣ ಬೇಕಂದಲೆ ಜಗಳ ಆಡ್ಸೋದು ಕುಡಿಸಿ ಎಲ್ಲ. ಬಾಳ ಅವಣ್ಣ್ ಈ ಕಡೆ ಎಲ್ಲಾ ಇನ್ನು ಹಳಿ ಪದ್ಧತಿ ಏನ್ ಹೋಗಿಲ್ಲಣ್ಣ.
ಇನ್ನ ಹೋಗಿಲ್ಲಾ ಅಂದ್ರ ಅಂದ್ರೆ ಇವ ನೀನ್ ನೈಂಟಿ ಕೊಡಡ್ಸ ಅಂದ್ರೆ ನಿನ್ ಕಡೆಕ ನಾನ್ ಎಂಟು ಕೊಡ್ಸ ನನ್ ಕಡೆಕೆ.
ಹಾ ಅಷ್ಟೇ ನೋಡಣ ಅಷ್ಟೇ ಹಂಗಗೆ ನೋಡೋಣ ಜನ ಇಲ್ಲಿ. ಮತ್ತ ಎಲೆಕ್ಷನ್ಗೆ ನಿಂತಿರ್ತಾರ ಅಂತಣ ರೊಕ್ಕ ಅಮೌಂಟ್ ಖರ್ಚು ಮಾಡ್ಕೆ ಮಾಡ್ಕೆ ಅಂತಾರ.
ಹೂ.
ಮಾಡ್ಕೊಂಡು ಆಯ್ತ ಕಡೆ ಆಚೆ ಮುಡ್ದ.
ತಳಪತಿ ವಿಜಯ ನೋಡಿದ್ದಾನೆ ಎಷ್ಟು ಚೆನ್ನ ಮಾಡ್ತಾರೆ.
ಚಲಣ.